ಅಲ
ರಮಿದರನ ಪಾವಲಿ
ಹಪ್ಪ ನೀನು
ಹಾ ನಾನ್ ಆರಾಮ ನೋಡ್ಪಾ ಏನ್ ನಡ್ದ
ಈನನುಗ ನಾಸ್ತ ಊಟ ಮಾಡಿವವಿ ಮಕ್ಕಂದಿವವಿ
ಎಲ್ಲಿ
ಹೇಳಪ್ಪ ಮಳಿಗ್
ಹಊರಾಗ
ಹಾ
ಹ ಮ್ಯಾಲಗದು ಅದು ನೆಳ್ಳದಾನ ಇಲ್ಲಿ
ನಳಲ್ಲ ಭಿಸಲಿ ಕುಂಂತ ಮಾತಿ ಯ ಮೇಡಮ್
ಹ್ಮ್ ಹ್ಮ್ ಇಲ್ಲಂದ ಗಿಡಕ್ ನೋಡಕರ ಗಿಡ ತಂಪನ ಹಕ್
ಗಿಡೈ ಕೊಡ ತಪ್ಪ ಗಿಡಕಪ್ಪಬೇಕ ವಲ್ ಕಪ್ಪ ಕೊೂಡಲ್ಲನ್
ಹ್ಮ ಎಲ್ಲ ಗಿಡ ನೋಡಿದ್ರೆ ಉರ್ಲಾಕ ಎಂತ ಪರಿಸ್ಥಿತಿ ಬಂದ್ ಬುಣ ನಿಮಗ
ನಾವಿಕಗರ್ಲಕ ಬಂದಂತ ಬರ್
ನಿನ್ನೆ ಉಳಿಗ್ ಹಯ್ದಲ್ಲಪ್ಪಾ ಹೆಂಗದ್ ಹಳಿ
ಹೊಳಿ ಚಲೋದು ಮಸಳತ ಅನ
ಹ್ಮ
ಬಾಯ ಸಾರಕ ಮಕಾನದ
ಮ ಚೆನ ಪಯರನ ದಶ
ನ ನಾವ್ ಇರೋದು ಅದಕ್ಕೆ ಒಂದು ಕಿಲೋಮೀಟರ್ ಸ ದೂರ ಇದ್ದನ ನಾು ವೈವರ್ ನೋಡಿದೆ ಯಾಕ ಬೇಡ ಬೇಡ ಕೂತ ಅದೇ ಅದಕ್ಕೆಲ ಬಂದು ದೂರ ಬಂದಿ
ಹ್ಮ್ ಅದೇ ಗಡಾನ ಕಯ್ತಾಯ ಮ ಹೆಂಗ
ಹ್ಮ್ ಅದೇ ಬೇಡನ್ ಕೊಂಚೊತ
ಹ್ಮ್ ಹ್ಮ್ ಹ ನಾವುನು ಮೊೆ ಬ್ರಿಡ್ಜಗ್ ಹಯ್ದ ಸನ್ನದಿ ಬ್ರಿಡ್ಜ್ ಅಂತ ಗೊತ್ತಲ್ಲ ಶಾಪುರ್ ಬಳಿ
ಹ್ಮ
ಅಲ್ಲಿ ಮೀನ್ ತರಕ್ಕಂತ ಹೋಗಿದ್ವಿ ಅದನು ಕಷ್ಟನ ಇದ ಅಲ್ಲಾ ನಿಮ್ದ ಚೆನ್ನಾಗತಿ
ಎಕಡೆ ಬರತ್ತ
ಇಲ್ಲೇ ಶಾಪುರ್ ಬಲ್ಲಿ
ಹ್ಮ್
ಇಬ್ರಾಂಪುರ್
ಎಬಡ ಪರಲ ಅದು
ಇಲ್ಲಿ ಯಾರ್ ಡಿಸ್ಟ್ರಿಕ್ ಡ ಬಿುಟ್ಟಿದ್ ನೀನು
ಅಲ್ಲ ಅ ಸನ್ನೆತಿ ಕಡೆ ಅದ ಇಬರಪುರ್ ಯ ಕಡೆ ಅ ಹೇಳಾಕ ಕುಂತ ಗೊತ್ತದ ಸನ್ನತ್ತ ಏ ಗುಲ್ಬರ್ ಕಡೆ ಬತ ಅಂತಾರ
ನ್ ಸನ್ನತಿ ಯಾಪ್ಪಾ ಸನ್ನತಿ ಇನ್ನೊಂದು ಸನ್ನತಿ ಇತ್ತು ಮಾರಾಯ
ಅಲ್ಲಿದವ
ಹಾ ಏನ್ ನಾನು ಅಷ್ಟೇ ಅನ್ಪೊಂಡ ಮಾಡಿದ್ದೇ
ಇಲ್ಲಪ್ಪ ಆಕಡದಗೆ ಕೇಳಿದೆ
ಹ್ಮ ಅಲ್ಲಿ ಹೋಗಿದವಿ ಮೀನ ತರಕ್ಕ ಅಲ್ಲಿನ್ ಬಿದು ಚೆನ್ನಾಗಿತ್ತು ನೋಡಕ ನಿಮ್ದ ಕಸ್ಟಮಿಜಿ ಗೆ ಬರ್ತಾನ
ಹಾ ನಿಂದು ಯಾವುದು ಬರ್ತದೆ
ನಮ್ದು ಪೆಸಿಫಿಕ್ ಅಂಟಾರಟಿಕಾ ಸಾಗರ್ ಬರ್ತಾವ ನೋಡು
ಹ್ಮ್ ಮನೆೆಯಾಗ ಮಯ್ಯ
ಹಿಂದೂ ಮಹಾಸಾಗರ ಪೆಸಿಫಿಕ್ ಆಂಟಲಾಟಿಕ್ ಸಾಗರ
ಹ್ಮ್ ಹ್ಮ್
ಸಾಗರಗಳು ನಮಗೆ ಟಚ್ ಆತವ್ ಇದು ನೈಲ್ ನದಿ ಇಲ್ಲ ನೈಲ್ ನದಿ ಹ ನೈಲ್ ನದಿ ನಮ್ ಊರ್ ಮ್ಯಾಗ ಹೋಗ್ತದೆ ಹಿಂಗ ಹಾ ಈಗ ನಮ್ ಊರಿಗೆ ಟಚ್ ಕೊಟ್ಟು ನೈಲ್ ನದಿ ಹೋತಾದ್ಧ
ಹ್ಮಹ್ಮ್
ರೈನ್ ಫಾರೆಸ್ಟ್ ನೋಡಿದೀಯ ಅದು ನಮ್ಮ ಊರ ಸೆಂಟರ್ ಆಗೀದೇ ನೋಡು ಅಮೆಜಾನ್ ರೈನ್ ಫಾರೆಸ್ಟ್
ಹ್ಮ್ ಹ್ಮ್ ಹ್ಮ್ ಪೂರ ನಿಮ್ಮ ಊರು ಸೆಂಟರ್ ಅದಾಗೇನು ಅದು
ಸೆಂಟಾರ್ ಅಲ್ಲ ಅದ್ರಾಗ ನಮ್ ಊರು ಸೆಂಟ್ರ ಐತೆ
ಹ್ಮ್ ಹ್ಮ್ ಹ್ಮ್
ಎಲ್ಲಾ ಕಾಡು ಎಲ್ಲ ಡ್ರ್ಯಾಗನ್ಸ್ ಮತ್ತೆ ಇವು ತಾನು ಡೈನೋ ಹ್ಮ ಡೈನೋಸರ್ ಗೊತ್ತಾ ಡೈನೋಸರ್
ಹ್ಮ್
ಜೊತೆ ಅಲ್ಲ ದಿನ ಆಟ ಆಡ್ಕೊಂಡ ನೋಡಿಕೊಂಡು ಊಟ್ರ ಜೊತೆ
ಹ್ಮ
ಹಾ ನಿಮ್ದ
ಆ ಏನು
ನಿಮ್ದು ಎಲ್ಲಿದಪ್ಪ ಊರು ಅಂದೇ
ಏ ನಮ್ಮ ಊರು ಹಂಗೆಪ್ಪ ಒಳೆ ಪುಳೆ ಊರಮ್ಮ ನಿಮ್ಮಂಗಡೆ ಅಮೆಜಾನ್ ಫಾರೆಸ್ಟ್ ಅಂತ ಪರಿ ಇಲ್ಲ
ಹ್ಮ್ ಹ್ಮ್
ಹಾ
ಇದು ಡಿಗ್ರಿ ಎಕ್ಸಾಮ್ ಎಲ್ಲ ಮುಗಿದವಾ ನಿಂದು
ಹ ಮುಗಿದ್ದವು
ಹ್ಮ್ ಹ್ಮ್ ಇಲ್ಲ ಇನ್ನ ಪೇಪರ್ ಇದಾವ ಅಂತ ಕೇಳಪಟ್ಟೆ
ಎಲ್ಲಾ ನಿನ್ನೆ ಮುಗದವು
ಫೋರ್ತ್ ಸೇಮ್ ಅವು ಮುಗಿದ್ವ ಎಲ್ಲರದು
ಹಾ ಎಲ್ಲ ಫೋರ್ ಹಾಳು ಮುಳು ಎಲ್ಲಾ
ಎಷ್ಟ್ ಪೇಪರ್ ಇರುತ್ತೆ ಹೇಳು ಡಿಗ್ರಿ
ಫಸ್ಟ್ ಫಸ್ಟ್ ಸಮ್ಮಿಗೆ ಆರು ಇತವ್ ಸೆಕಂಡ್ ಥರ್ಡ್ ಸಮ್ಮಿಗೆ ಐದು ಥರ್ಡ್ ಸೇಮ್ ಫೋರ್ತ್ ಸೇಮ್ ಐದು ಇರ್ತಾವ ಹಾ
ಅಲ್ಲ ಸಿಕ್ಸ್ ಎಮಿ ಫಿಫ್ತ್ ಎಮಿ ಮೂರ್ ಇರ್ತವ ಏನ
ಏನ್ ಹೆಂಗೆಪ್ಪ ಒಂದ ಕಟ ಬರಬರ್ತ ಓತ ಒಂಗ ಸೇಪ ಪೇಪರ್ ಕಮ್ಮಿ ಆತ ಅಂತಂತಾರ
ಹ್ಮ್ ಹ್ಮ್ ಹ್ಮ್
ಹೆಂಗ ಯಕಲ್ಲಪ್ಪ ನಾಲ್ಕಿದ್ರೆ ಇರ್ಬೋದು
ಹೌದಾ ಬಿ ಬ ಬಿಡಪ್ಪ ನಿಮ್ದೇ ಬೆಸ್ಟ್ ನಮ್ದ್ ಹನ್ನೆರಡ್ ಹನ್ನೆರಡು ಸಬ್ಜೆಕ್ಟ್ ಮಾರಾಯ
ಹ್ಮ್ ನೀವು ಚಂಪ ನವರು ತಗತ್ರ ನಾವು ನವಕ್ರ ತಗಲ್ಲ ಅಷ್ಟ ಮತ್ತೆ ಏನಲ್ಲ
ಯಾವ ನೌಕರಿಲ್ಲ ಹೋಗ್ರಲ್ಲ ನಾವನೆ ಎಲ್ಲಾ ನಿಮ್ಮಂಗ ದನ ಕಾಯಕೆ ಬರ್ಕಲ್ಲ
ಹ್ಮ್ ಹ್ಮ
ಧನಕಾಯ ದೊಂದು ಬೆಸ್ಟ್ ಬಿಸ್ನೆಸ್ ಅಲ್ಲ
ಅರಾಮ್ ಯಾವ್ ಟೆತ್ಗೆಸ್ ಯಾವ್ ಬುಟ್ಟ ಹೋಗಿತ ನದುಡಕ್ ಅವ್ನಷ್ಟ ಶೇಣ್ಯ ಆರಲ್ ನೋಡು
ಈಗ ಒಂದು ದನ ಕೈದ ಲಸಿಂದ ಎಷ್ಟ ಅಮೌಂಟ್ ಅಲ್ಲ ಹೇಳು
ಐನೂರು ರೂಪಾಯಿನ ಆದ ತಿಂಗಳು
ಹ ತಿಂಗಳಿಗೆ ಒಂದಕ್ಕ ಐನೂರು ರೂಪಾಯಿ ಹ್ಮ್ ಅಂದ್ರೆ ಎಷ್ಟು ದನ ಕೈ ಬದು ಭಂ ಜತೆ
ಹ ಹೇಳ ಕಾಲ ಒಬರು ನೂರ್ ನೂರ್ ಕಾಯ್ತಾರ
ಹಾ ನೂರು ಎಂಟು ಐನೂರು ಎಷ್ಟ ಆಯ್ತು
ಎಷ್ಟ ಆಯ್ತು ನೋಡಣ ನಿನ್
ಐವತ್ ಸಾವಿರ ಆಯ್ತು
ಮತ್ತೆ
ಇಐವ ವರ್ ತಿಂಗಳಿಗ ಐವತ್ತ ಸಾವಿರ ಗವರ್ಮೆಂಟ್ ನೌಕರಿ ದರಿಗಲ್ಲ ಐವತ್ತ ಸಾವಿರ ಈಗ
ಅದು ಮತ್ತೆ ಅದಕ್ ಇದು ಕರೆಕ್ಟ್ ಟೈಮಗೆ ಸ್ಯಾಲ್ರಿ ಇದ ಹಂಗೆ
ಹಾ
ಹ ಮತ್ತೆ ಗವರ್ನಮೆಂಟ್ ಜಬಿಂದ ಅದ ಕಾಯ್ಬೇಕು
ಹಾ ನೋಡಿ ಎಷ್ಟು ರೊಕ್ಕ ಏನ್ ಕತೆ
ಸುಮ್ಮನೆ ಅದಕ ಅಸೆ ಬುಟ್ಟಿಗೆಸ ಬಂದ ಬಿಡಪ್ಪ ಮತ್ತ ಊರಿಗೆ.
ಆಯ್ತ್ ನಾನು ಬರ್ತೀನಿ ನೀನ್ ಇಬ್ರು ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಬನ ಕಾಯಮಂಗ
ಹಾ
ಹ್ಮ್ ಹ್ಮ ಹ್ಮ ಅದ್ ದನ ಕಾಯಂಗು ಒಳ್ಳೆ ವೃತ್ತಿ ಅದ್ರನ್ನ ಹೆಸರು ಕೆಡಸಿ ಬಿಟ್ರ ಎಲ್ಲಾರ
ಹ ಮತ್ತೆ
ಹಾ ಕೃಷ್ಣ ಸತ್ಯೇ ಧನ ಕೈದ ಮೊದಲು ಗೋತ್ತಾ
ಮ ನ ನಾವೇನ್ಯಾಲ ಹಾಕ್ಯವ
ಹಾ ಅಂತ ದನಕಾಯಿ ವೃತ್ತಿಗೆ ಜನ ಕಿಂಡಲ್ ತಗೋತಾರ ನೀ ದನ ಕಾಯಾಕು ಎದಕ ಲಾಯಾಕಿಲ್ಲ ಹಂಗ ಹಂಗ ಅಂತ
ಹ್ಮ್
ಪೀಶಾಯ ಕಿದೆ
ಹ ಆಯಕ ನೀ
ಹ್ಮ್ ಹ್ಮ್ ಅಂದ್ರೆ ಈ ಸಲ ಇಷ್ಟ
ಮತ್ತ ನೀ ಹಾಕ್ಬೇಕಕ್ಲ್
ಏ ನಾ ಎಲ್ಲಿ ಹಾಕಂದಪ್ಪ ನಾವು ನಾವ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಇದು ಇಷ್ಟ
ಮನೆಗನಾನ ಹ
ಹಿಸ್ಟರಿ ಸ್ವಲ್ಪನ ಅರ್ತಾಗಲ್ಲ ಪಂದ್ಯ ನಮ
ಹ್ಮ್ ಅಾಲಂದ ಕ್ಲಸ್ಪುರ್ ಏನ್ ಯಾವ್ದಕಿನ ಸೆಂಟ್ರಲ್ ಗೌರ್ಮೆಂಟ್
ಆಆ ಬಿ ಗ್ರೂಪ್ ಡಿ
ಅಾರ ಗ್ರರುಪ ಗೊತ್ತತಲ್ಲದ
ಏನಿರುತ್ತೆ
ಸಫಿಯತ್ ನೋಡದು
ಏನಿರುತ್ತೆ
ಅ ರೈಲ ಪೆಟ್ರ ಹಾಕದು ಅದಾಕದು
ಏನ್ ಹಾಕ್ಲಪ್ಪಾ ಶ್ಯಲ್ರಿ ನೋಡಿದ್ರ ಇಟ್ಟಿರ್ತದ
ಹ್ಮ್
ನವತ್ತೆಂಟು ಸಾವರ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತೆ ಎ ಎಲ್ ಪಿ ಮತ್ತೆ ನೇವಿ
ಇಟನ್ ಎಏರ್ಪೋರ್ ಶಾಕ ಬಗ್ಗೆಲ್ಲ ಆಯತತ್ ನೋಡ
ಯಾವ್ದ
ಇಂಡಿಯನ್ ಏರ್ಫೋರ್ಸ್
ಏನಪ್ಪ ಒಂದ್ ಹೇಳಲ್ ನೀವು ನಮ್ಗೆ ಹೇಳ್ತಿರಿ ನೀ ಹ್ಮ ಖರಿ ಅಂದ್ರ ಬುಟ್ಟ ಹೇಳ್ಬಕ್ ನೋಡುವ ನಾನ್ ಹಾಕ್ತೀನಿ ಎಂಟು ನಲ್ವತ್ತು ಆ ಬುಟ್ಟಾಗ ಹೇಳ್ಬೇಕಂದೆ ಆಗ್ತನಿ ನಾನು ಏನ್ ಒಂದ್ ಮಾತ್ ಹೇಳಲ್ಲ ಕೇಳಲ್ಲಪ್ಪ ನೀವಂತ
ನೀ ಹೇಳಳ್ಬೇಕಪ್ಪಾ ಆ ರಂಗನಾಂತ ಆಾಟ್ಕ್ಕ ನಟಕಂದೆ
ಮಾರಂತ
ಹ್ಮ್್ಮ್ ಹ ನಮ್ ಕಾಲಜಸ್ತಂತ ಶಾಪುರ ಚೆನ್ನ ಮತ್ತ ಡ್ನ
ಡಿಗ್ರಿ ಒಂದ್ ವರ್ಷ ಬ್ಯಾಕ್ ಮಾಡಿದ್ನಾನ
ಹಗೆ ಮತ್ತತ್ ಪಫಸ್ಟ್ ಇರ್ಲಂದಚೆ ನೆನ್ಪ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಎರಡ್ ವರ್ಷ ಬಕ್ದಂಗ ಐತೆೇನೆಂತ ನೀ
ಹಾ
ಏನ್ ಮಾಡಿ ನೀಳಗೆ
ಭೇಸ ಬಡ
ಎಸ್ಸ ಹ್ಮ ಹ್ಮ್ ಸುಮ್ಮ್ನೆ ಆಸ್ಲಾಗಿದ್ದ್ ಏನ್ ಮಾಡ್ತಾನಂತ ಬ ಎಲ್ಲ ಊರಾಗ ದುಡಕಂತೀರ ಅಂತೇಳಿ ಸುಮ್ಮ್ನೆ
ಎಗಟತ್ರಾಸತ್ತಜ
ಇಟ ಕಕ ನಮ್ಮ ಮನಿನ್ನ ಇಟ್ಟ ಕಕ್
ಮತ್ತ
ಹ್ಮ್ ಎಂದು ಒಳ್ಳೆ ರೆಕಮಂಡ್ ಅದಪ್ಪ ಅಲ್ಲಿ ಇಟ್ಗತ್ತೀನಿ ಮಾ ನ
ನಾ ಯಾರನಟೇನ್
ಬೇಕಾದ ಜನಗ ಮಾಡಗಟಕ ಭೀಮಣ್ಣನಲ್ಲ ಭೀಮಣ್ಣ ನಿಂಗು
ಯಾರ
ಭೀಮ್ಣನ್ ಹೆಂಗ್
ನಿಂಗ ದಾ ಆಸ್ಲದ ಒಂದು
ಬದಲು
ಆ
ಮೊದ್ಲು ಮೊದ್ಲು ಆಾಕ್ಲಾಕ್ಕ್ಕಂತ ಮೊದ್ಲು
ಮೊದ್ೇ ಒ ಇಟ್ಟಟೇನ ಒಂದ್ ತಿಂಗ್ಳ ಇ ಟೇನ ಆಯ್ತ್ು ಆಯ್ತು
ಹ್ಮ
ಮನ್ಸ ಬರಲ್ದ ಅಂತ ಬಾ ಅನ್ಕೊತಾನ
ಹೋಗ ಮತ್
ಹೋಗಕ್ ಹೋಗ ಮತ್ತತ್ ನಾಳೆಂದಿನ ಮಳೆ ಬಂತ ಮತ್ತೆ ಹೆಚ್ಚಗಸ್ ಹೋಗಕ್ ಬೀಜ
ಇಷ್ಟ ಇಷ್ಟ ಮಳಗ್ ಸಾಕಾಗಲ್ಲ ಬೀಜೋರಾಕ
ಹಸೇ ಇಲ್ಲಿ ಊರಲ್ಲಿ ಅದು ದಿನ ಮಳೆ ಬಂದ್ರನು ಸಾಕಾಗಲ್ಲ ಮಳಿ ಹಳಲ್ಲ ಆಲ್ಲ
ಹ್ಮ್ ಹ್ಮ್ ಹ್ಮ್ ಸುಮ್ನೆ ಯಾಕ ಒಟ್ಯಾಂಕ್ ಟ್ಯಾಂಕರ್ ತಗೊಂಡ ಹನ್ ನೀರ್ ಹಡಕ ಅಂತ ಹೋಗಿ ನೀನು ಹಿಂದ ಕುಳಿಚ್ಚಗ ಅಂತ ಬರ್ತಾರೆ
ಹಂಗ ಅಂದೆ
ಹ್ಮ್
ಹ್ಮ್ ಹ್ಮ್
ಮಳೆ ಆದ್ರ ನಿಿಂದ ಮಳೆ ಬಂತ ನೋಡ ಮತ್
ಆ ಚುಪ್ಪಾಗಿ ಇವತ್ ನೋಡ್ರ ಮತ್ತೆ ಕರಿಾದ ಅಂತ ಕಟ್ಟಕ್ ಬರಲ್ಲ ಅಂತ
ಹಗೆ ಅಂತಾರ ಕೆ ನೀವ್ ಕೆಲ್ಸ ಮಾಡ್ಲಾರ ತಿಬ್ಳಗ್ ಹಿಂಗೈತ್ರಿ ನೀವು ಇಂಡಿಯಾ ಇಂಡಿಯನ್ಸ್ ಎಲ್ಲ ಇಂಗಏನಾವಾಗೆ ಎಲ್ಲ
ಹ್ಮ್
ಹಾ ಕೆಲ್ಸ ಮಾಡ್ಲಾರ ತಿಪ್ಪಿಗಂಗಂತೀವಿ
ಹ್ಯಾಂ
ಹ್ಮ್ ಮತ್ತೆ ಏನ್ಡದ
ಮತ್ತೆ ಏನೆಲ್ಲ ನಡಪ್ಪ
ಸರಿಪ್ಪಾ ಆರಾಮೇರ ಹೇಳಡ್ಲ
ನೀ ಆರಾಮರ ಉಪ್ಪಾ ಅಪ್ಪ ನೀ ಆರಾಮ್ದ್ರ ಆರಾಮ ಹತ್ತಂಬ ಹ